ಹಾ
ಹಾ
ಏನ್ ಮಾಡಕತ್ರ
ಏನಿಲ್ಲ ನೀವು
ನಾವು ಏನ್ ಮಾಡಕತ್ತಲ್ಲ ಸುಮ್ಮ ಕತ್ತೇವೆ
ಊಟ
ಊಟ ನಡ್ದಐ್ತ್ ನಿಮ್ದ
ಹೋಗಬಕ್ ನಾವ್ ನೀಗ ಒಂದುಸ
ಒಂದ್ ಗಂಟಕ್ಕ
ಹ್ಮ್
ದಿನಲ್ ಒಂದ್ ಗಂಟೆಕ್ ಇರುತ್ತೇನಾ
ಹ್ಮ್ ಒಂದರ್ಲಿಂದ ಎರಡರ ತನ
ನಾನ್ ಸುಮ್ ಮಾಡಂಗ ಮಾಡ್ದೆ ಕಾಲೇಜನಗ ಇರ್ತಾವ ಅಂತ ಮಾಡಿದ್ದೆ.
ಹ್ಮ್ ಈಗ ಬ್ರೇಕ ಇತ್ತು.
ಹ್ಮ್ ಏನ್ ಕೊಟ್ರು
ಹ್ಮ ಬ್ರೇಕ್ ಒಂದು ಲೈಬ್ರರಿ ಪೀರಿಯಡ್ ಇತ್ತು ಈಗ.
ಹೌದ ಏನ್ ಚ ಆಗಿನ್ ಕುಡಿಯಕ್ ಬಿಟ್ರ ಏನ ಅನ್ಕೊಂಡೆ.
ಹ್ಮ್ ಹ್ಮ್ ಇ ಚಾ ಎಲ್ಲ ನಿಂಗೇನ್ ನಾಷ್ಟ ಅವಲಕ್ಕಿ. ಟೊಮಾಟೊ ರೈಸ್.
ಹ್ಮ್
ಚಾ
ನಿಮ್ ಹುಡ್ಗಿಯರಿಗೆ ಯಡ್ ಮಾಡ್ಬೇಕಾ.
ನಮ್ಮ್ ಹುಡುಗಿಯರಿಗೆ ಅವು.
ಬಾಳ ಕ್ಲೋಸ್ ಇದ್ದಾರೆ ಅರ್ಥ ಮಾಡ್ಕೊಬೇಕಕ್ ನಿನ್ ಅಂತವರು
ಸರಿಲ್ಲ ಇವ್ ಯಾ ಯಾವ್ ಚೆಲ್ಲ.
ಹೌದಾ ಪವಿದ್ ನನ್ಗೆ ಏನ್ ಗೊ ತನ್ನೆ ಆಗ್ಲಿಲ್ಲ.
ಪವಿ ಒಂದ್ ನಂಬರ್ಲೆ ಮಾಡ್ತಾವ್ಳೆ ಸಹಾನನ್ ನಂಬರ್ಲ್ಲ ಮಾಡ್ ತ್ತೋಡ್
ಹ್ಮ್
ಅವ್ರ ಪಪ್ಪಾನದ್ರಾಗ ಮಾಡಾಳಂತಕಿ. ಅವ್ರ ಪಪ್ಪ ಡಿಲೀಟ್ ಮಾಡಣಕತ್ತನಂತ ಅದು ಡಿಲೀಟ್ ಮಾಡ ನನ್ ಫೋನಗ್ ಇರಂಗಿಲ್ಲದಂತ. ತನ
ತಾಯಿ ಹೌದೌದು ಪೊಲಿಸ್
ಹ್ಮ್
ಹ್ಮ್ ಸುಮ್ ಅಂತಾನ.
ಹ್ಮ್ ಹಂಗೆ ಮಾಡ್ತಾನತ.
ಹ ಹ ಹ ಏನೇನಾ ಅಂತ ಇದ್ ನವ್ವ ಅಪ ದೇವಮ್ಮಮ್ಮ ನೆನ್ಸಕೊಂಡ್ರ ನಮ್ಮನೆ ಆಗತ್
ಹ್ಮ್
ಹ
ಏನ್ ಮಾಡ್ರಿ ಊಟಕ್ಕ.
ನಾವು ಪೂರಿ ಮಾಡೀವಿ ಪೂರಿ ಜೊತೆಗೆ ಉಳ್ಳಾಗಡ್ಡೆ ಚಟ್ನಿ ಮಾಡಿವಿ.
ಹ ಬಾರಿ ಬಿಡವ್ವ ಹ್ಮ್ ಇವತ್ತ್ ಹೋಯಿಲ್ಲ ಬಾನಲ್ಕ.
ಎಲ್ಲ ಇವ ಸೂಟ
ಮನ್ಯಾಗ ಏನ ಆಕ್
ಹ್ಮ್
ಹ್ಮ್ ಹ್ಮ್
ಹ್ಮ ನಿಮ್ದೆ ಕಾಲೇಜ್ ಯಾವಾಗ ಸುಟ್ಟಿ ಕೊಡ್ತಾವ.
ನಾಳೆ ಸೂಟಿ ನೋಡಕ್ಕ.
ಹ್ಮ್
ಹ ಮರಮ ಕೋತ್ರಿಿಲ್ಲ ಇವತ್ತ ಅಮಾಶೆ ಯಾವಾಗದ
ಸೋಮಾರ ತಮಾಷ
ಹ ಮರ ಅದ ಅಮ ಸ ಮದ ಗೂತಗಾನ ಬುದ್ಲಿ
ಹ್ಮ್
ಮೂರ ನೋಡ್ತಿ
ಸುಟ್ಟತ್ರ ಬಂದ್ಬಿಡೋದೆ
ಒಂದೇ ದಿನ ಇಪ್ಪತ್ತಾರಕ್ ಒಂದ್ ದಿನ ಆ ಇಪ್ಪತ್ ತರ್ ಶುಕ್ರವಾರ ಆದ ಶನಿವಾರಿಂದ ವರ್ಕ್ ಮಾಡ ಕಾಲೇಜ್
ಹ್ಮ್
ಮೋ ಮೋ
ರವಿಿವಾರ ಸೋಮವಾರ ಬದಾ ಸೋಮವಾರ ಬದಾ ಹ್ಮ್ ಬರ್ತಾ ಹನು ಪವಿ ಹ
ಅಕ್ಕಿನು ಎಕ್ಸಾಮ ಒಂದ್ ಪತ್ರೊಪ್ಪತ್ತು
ಕಾಂಬಿನೇಷನ್ ಬ್ಯಾ ಬೇರೆ ಅದೇ ನಾಕಂದ್ರೇನು
ಹ್ಮ್ ನಂದ್ ಒಂದೂವರೆ ವರ್ಷಕ್ ಒಂದ್ಸರಿ ಅಷ್ಟೇ ಎಕ್ಸಾಮು. ಅಕಿಂದ ಆರ್ ತಿಂಗಳಿಗೊಮ್ಮೆ.
ಆರ್ ತಿಂಗಳ್ ಗೊಮ್ಮೆ ಹೌದ್ ಎಕ್ಸಾಮ್ ಅವ್ ಅನ್ನಕ್ಕತ್ ತಿದ್ಳು
ಹ್ಮ್
ಪ ಪಾರೆ
ಎಲ್ಲಿ ಸಿರೆ ಬಂದಾಳೆ
ಸರಿ ಚಿನ್ನಿ ಆಡಕತರ ಕೇಕ್ ಬಡಗಿ ತಾಗುಸ್ಕೊಂಡಾಳೆ ಕೆಳಕೊಂತಾಳ್.
ತ್ರಿಷಾ ನಡದಾಡ ಕತಳ ಅಲ್ಲ ಬಂದಾವ
ಹಲ್ಲಿಲ್ಲ ನೆಡದಾಡ್ತಾಳ.
ಅಲ್ ಬರೋವಲ್ಇನ್ನ
ಹ್ಮ್
ನಿಮ್ದು ಆನಿವರ್ಸರಿ ಇಪ್ಪತ್ತೆಂಟಕನ
ಇಲಾ ಈ ತಿಂಗಳಲ್ಲ ಮುಂದಿನ ತಿಂಗಳ
ಮುಂದಿನ ತಿಂಗಳು ಎಷ್ಟನೇ ತಾರೀಕ್
ಇಪ್ಪತ್ತೈದ
ಇಪ್ಪತ್ತೈದೇನ ಇನ್ನ ನ ಇದೇ ತಿಂಗಳ ಮಾಡಿದ್ನಲ್ಲ.
ಹೇ ಇಲ್ಲಾ
ಅವಾಗ ಇದ ಇರ್ತಾನ ಗೋಪಾಲಸ್ವಮಿ ಜಾತ್ರಿ
ಹ್ಮ್ ಕರೆಕ್ಟ್ ನೋಡವ ಬರ್ತಿಲ್ಲ
ಹ್ಮ್ ಸೂಟಿದ್ರು ಬರೊದೇ
ಎ ವೊ ಎಲ್ಲಾರ ನಮ್ಗೊಬ್ಬ್ರಿಗೆ ಮನ್ಸ್ ಬರೋದಿಲ್ಲ.
ಹಹಹ್ ಮಾಮ
ಮುಂಜೆಲ್ಲೆ ಹೋಗ ಹೋಗ್ಯನಾ ಹ್ಮ್ ಅಚಿದೇಲ್ಲ ಅಚ ದೆನ ಅದಕ್ಕ ಫೋನ್
ಇಲ್ಲವಾ ಹತ್ತೊಂದ್ರಾಗ ಮಾಡಿರಿ
ಎಲ್ಲ ಒನ್ ನಂಬರ್ ಎಕ್ಸ್ಟ್ರಾ ಅವರ್ ಅಂತ ಮಾಡ್ ನಂಬರ ಎಕ್ಸ್ ಲವರ್ ಅಂತ ಮಾಡ್ತಾನ್
ನೀನ್ ಆತ
ಆತ
ಅವತ್ತೇ ಮಾಡ್ಯನತ್ತ ನನ್ಗೆ ಹೇಳ್ದ ನೋಡ ಅತ್ ಬರ್ಡ ದಿನ
ಹ್ಮ ಎವ್ವಾ
ಅವತ್ತೇ ಮಾಡಾನಂತ ಮೊದ್ಲಿಂದ ಮಾನೆಯ ಮಾಮ ಸೇವ್ ಇತ್ತದು
ಹ್ಮ್ ಮಾನೆವ ಮಲ್ಲ ಎಮ ಪಪ ಅಂತಿಂತ
ಏ ಮಾನೆ ಮಾಮ ಅಂತಿತ್ತು ಏ ಸಿರಿ ಕಾಲ್ಟು ಮಾನೆ ಮಾಮ ಮ್ಮಾ ಅಂತಿದ ಅತ್ತ
ಹ್ಮ್ ಮಾನೆೇ ಮಾಮ ಅಲ್ಲಾ ಎಮ್ ಮಾಮಾ
ಏ ಎಮ್ ಪಪ್ಪ ಅಂತಿರದ್ ಮಲ್ಲಾಣ್ಣ ಕಡೆ ನಮ್ಮ ಅಪ್ಪನ ಕಡೆ ಅದೀಗ
ಹಂಗೆಲ್ಲಾ ಅದು ನೀವು ಇಬ್ಬರು ಪಪ್ಪಾ ನೀನು ಇಬ್ಬರು ಚೇಂಜ್ ಮಾಡ್ಕೊಂಡ್ರಲ್ಲಾ ಅದ್ ನಾವು ನಮ್ಮ ನಿಮ್ ನಂಬರ್ ಚೇಂಜ್ ಆಗಿಲ್ಲಾ ನಿಮ್ ಹೆಸರಗಳು ಚೇಂಜ್ ಮಾಡಿಲ್ ನಾವು ಅವ್ ಹೆಂಗ ಅವ್ ಹಂಗೆ ಯೂಸ್ ಮಾಡಕತಿವಿ. ಕಾಕ ಹಚ್ಬೇಕಂದ್ರ ಸ್ನೇಹಗ ಹಚ್ಚ ತ್ತೆ ನೀನು ನೀನ್ಗ ಹಾಚ್ಬೇಕಂದ್ರೆ ಪಾಪಾಗಚತತಿ
ಹ್ಮ್
ಬಾ ಆಯಿತ್ ಆಯಿತ್ ಬಾ
ಇಲ್ಲೆಲ್ಲಾ ಮಾತಾಡೋನಾ
ಇದು ಎಷ್ಟು ಗಂಟೆ ಕೂಡ
ಒಂದರ್ಲಿಂದ ಎರಡಿರ್ ತಾನ
ಒನ್ ತಾಸ ಉಂಡ್ರಿ ಹಂಗ್ನ
ಹ್ಮ್
ಮಾತಾಡ್ತಾಳೆ ಹಲೋ ಅನ್ನು
ತ್ರಿಷಾ. ತ್ರಿಷ ಬಾ ಬಾ ಬಾ ಬಾ
ಏ ಏನ್ ಮಾಡ್ಸಾರ ಊಟಕ್ಕೆ.
ಚಪಾತಿ ಪಲ್ಯ.
ಚಪ್ಪಾತಿಯ ಬಧಾನ ಚಪಾತಿ ಏನ್
ಚಪಾತಿ ಚೆಂತನ
ರಾತ್ರಿನು ಚಪಾತಿ.
ಚಪಾತ್ ಚಲೋ ಮಾಡ್ತಾರ
ಹಾಂ
ಚಪಾತಿ ಅಂದ್ರೆ
ಹ್ಮ್ ಅಂದ್ರೆ ಮೊದ್ಲು ಸ್ವಲ್ಪ್ ಚಲೋನೆ ಮಾಡದಿಲ್ಲಪ್ಪ ಈಗ ಇದೇ ಮಾಡಕತ್ತಾರ ಹಾಸ್ಟೆಲ್ನಲಿ
ಹಾಂ
ಇಷ್ಟು ದಿನ ಸ್ವಲ್ಪ ಹೊರಾಗ ಮಾಡ್ಕೊಂಡು ಬರ್ತಿದ್ರು.
ಚಪಾತಿ ಹೀಟ್ಯಾವ ಉಣಬಾರ್ದ ಚಂತನ
ಹ್ಮ್ ಒಂದ್ ತಿಂಗ್ಳು
ಅಲ ಒಂದ್ ತಿಂಗಳು ಅಂದ್ರ ರೊಟ್ಟಿ ಆಟ ಮಾಡಲೆನ್
ರೊಟ್ಟಿ
ಹ ಹಾ ಏನ್ ಬಿಜೆಪುರ್ ರೊಟ್ಟಿನ ಹಣದಾಗ.
ಹ್ಮ್ ಇದು ಊಟ. ಕೊಡೋರು ಮಹ ಮಹಾರಾಷ್ಟ ಊಟ ಮಾಡಿ ಕೊಡೋರು ಮಹಾರಾಷ್ಟ್ರದವ್ರು
ಎಷ್ಟು ಜನ ಇದ್ದೀರಿ ನೀವು ಸ್ಟ್ರೆಂಗ್ತ್ ಟೋಟಲ್ ಎಷ್ಟ ಜನ ಟ್ರಾವೆಲ್ ಹಾ ಎಷ್ಟ ಜನ ಇದ್ದೀರಿ ನೀವು
ನಮ ಕ್ಲಾಸ್ನಗ ನಮ್ಮ ಕ್ಾಸ್ ನೂರು
ನ
ಎಲ್ಲಾ ಕ್ಲಾಸ್ ನೆಲೆ ಮೂರು ನೂರು ಒಂದ್ ಐದ್ನೂರು ಮಂದಿ ಈಗ ಎಲ್ಲಾರ ಸೇರ್ಂತೆ
ಇಲ್ಲಿ ಇಲ್ಲಿ ಇದ್ದಂಗ ಆಯ್ತಾ ಗದ್ದಲ್ ಗದ್ದಲ್ ಸಾಲಿ
ಐದು ಅ ನಾಕೈದು ಸಾವಿರ ಅಲ್ಲಿ ಇಲ್ಲಿೇ ಒ ಐದನೂರು ಮಂದತ್ತು
ಅಷ್ಟ ಸಣ್ಣದಾದಮ್ಮ
ಕಾಲೇಜ್ ಎಲ್ಲ ದೊಡ್ಡಲ ಅಂದ್ರ ಈ ಅಂದ್ರೆ ಇಷ್ಟ ಇಷ್ಟೇ ಮಂದಜನ್ ತಗೋಬೇಕಂತರ್ತದಿಲ್ಲಂಗ್ ಎಚ್ ಎಚ್ ತಗೋ ಗರ್ಮೆಂಟ್ ಸೇತರ್ತಲ್ಲ ಒಂದ್ ಕ್ಲಾಸ್ ಇ ಮಂದಿ ಅಷ್ಟೇ ಲಾಸ್ಟ್ ನೂರು ಮೇಲ್ ತೊಗೋಂಗಿಲ್ಲ ವಟ್ಟ
ಹೌದಾ ಅಪ್ಪವ ನೀನ್ ಬಲೆ ಬರ್ತತೆ ಅಾನಾ ಹಾಕೊಂಡಂಬ ಬಿಡ್ಬೇಕ್ರ ಸುಮ್ಮ್
ಆ ಮದ ನೀಟ್ ಬರಿಬೇಕ ಇತಲ್ಲ
ಬ ಈಗ ಮತ್ ನೀಟ್ ಬರ್ಬೇಕ ನೀಗಾಕಿ
ನೀಟೇ ಬರ್ಲಿಲ್ಲ
ನೀಟ್ ಬರ್ಲಾರ ಉದ್ದಕ್ಕೆ ಓದಿದ್ರರು ನಡೀತದನ್ ನಿಮಗದು ಸರಿ
ನೀಟ್ ಬರೀಲೇಬೇಕೇಕಿಗತ್ತ ನಮ್ ಮೆಡಿಕಲ್ ಕೋರ್ಸ್ ಬರ್ಬೇಕಂದ್ರ ಇಂಜಿನಿಯರಿಂಗ್ ಹೋಗಬೇಕಂದ್ರೆ ಸಿಟಿ ಬೇಕ
ವಿಶ್ವಥ ಅವ್ ಏನ್ ಮಾಡ್ಯವ ಅರ್ಥನ ಆ್ಕೊಂಡ್ ಬಿಿಟ್ಟ ಕಟ್ಟಿದಳ ಮನ್ನೆ
ಹ್ಮ್ ಶತಿ ಲಬಟೆಕ್ನಿಶಿಯನ್ ಮಡ
ಯಾರ ಟೆಕ್ನಾಲಜಿ ಎಲ್ಲಿ ಶಾಪ್ ಪುರದಾಗ
ಹ್ಮ್ ಶಹಾಪುರ ದಲ್ಲಿ ಮಾಡಲಾಗಿ
ಹ್ಮ ಹ್ಮ ಹ್ಮ್ ಹೌದ್ ಇರಲ್ಲ ಊರಗ ಅದಕ್ಕೆ
ಹ್ಮ್ ಆಷ್ಟಲ್ ಮಂಡಳಿ
ಆ್ಕಿನ್ ಯಾರ ನೋಡಕ್
ಹ ಹೌದು ಈಗ ಏರ್
ಹ್ಮ್ ಯಾಾಗಲ್ಲಾ ಇದಾಯ್ತಂತ ತ್ತ
ಆ ಒಳ್ಳಂದಂತ
ಕನ್ನೇ ವನಲ್ಲೊಂತ
ದೊಡ್ಡತ್ ಆನಂದದ ಅವ್ರಂಗ ಬಂಗಾರ ಅಂಗಡಿ ಅದಾಂತ್ ಹುವ ಬಂಗಾರ
ಹಾ ಇದು ಮನಿ ದೇವರು ಒಂದ
ಹ ಹೌದಾ ಯಾ ಅದೇ ಊರು ರ ಮತ್ತೆ ಯಾರು ಬಂದರ
ವಾವಣಗೆರೆ್ರೇ
ಹ್ಮ ಹ್ಮ್ ಆ ಚಂದ ಇದ್ಮಿಿಲ್ಲ ನೋಡ ಂತ
ಯ ನಮ್ಗೇನ್ ಹೇಳತಾರ ಏನ್ ಅವರು ಅಲ್ಲಿ ಅವ್ರ ದೊಡ್ಡ ಮನೆಯಂಗ ನೋಡತಿರ್ತಾರ ಅಲ್ಲಿ
ಅದೇ ಅವ್ರು ಹೇಳಿದ್ ನನ್ಗೆ ಫೋಟೋ ಹಾಕಿದ ಹುಡುಗಂದು
ಹ್ಮ ಮತ್ತೆ ಹಂಗನ್ ಆಯ್ತ ಮಾಡ್ಕೊಂತ ರೊಕ್ಕ ಇದ್ದಾರನ ನೋಡ್ತಾರ ಅವ ಈಗ ಎಲ್ಲ ಚಂದ ಪಂದ ನೋಡಲ್ಲ ಮನ್ನೇ ಯ ಒಬ್ಬರು ಎಷ್ಟು ದೊಡ್ಡತಗ ಕೊಟ್ಟಿಲ್ಲ ಬ್ಯಾಟಿಗೆ ಆರಂಬಲ್ಲ ಯಾವ ಮಗಳು ನೀನ್ಕಿನ್ ಸಣ್ಣದದಏನದ ಎಷ್ಟೋ ದೊಡ್ಡತ್ತು ಕೊಟನ್ರ ನಿಂಗ ಮಾಮನ ಆ ಏನೇನ
ಹ್ಮ್ ಅದೇ ಅವ್ರ್ದು ಹೊಲಾ ಎಂಬತ್ತ ಎಕರೆ ಅಂತ ಆಯ್ತು ಪೋರಿ ಇವಗ್ ಹಂಗಯ್ತೆನಇವಾಗ
ಹ ಮನಿ ದೇವರು ಹುಲ್ಗಮ್ಮಂತ ಂತ ಹುಲ್ಗಮ್ಮ ಇದ್ರ ನಡ್ಯಲ್ಲ ಅಂತ ಅವ್ರಿಗೆ ಅದಕ್ ಕಂಪ್ಯೂಟರ್ ಎಲ್ಲ ಅಂದ್ರೆ ಅವರು ಎಲ್ಲ ಬರ್ತದ್ರ
ಹೊಗ ಈಕಿ ದೀಪನು ಕೊಡಲ್ಲಂತ
ಹಾಗೆ ಇನೊಬ್ಬಕ್ಕಿ ಹುಡಿಗಿಳಲ ಅಕಿ ಬರ್
ಹ್ಮ್ ಹ್ಮ್ ಯಾರ ಮಾಲ ನಾ
ಕೀರ್ತಿ ಕೀರ್ತಿ
ಬೀಮಪಣಂಗ
ಹ್ಮ್ ಅಕ್ಕನ್ ಮಗಳು
ಆಯ್ತಾರೀ ಇಡ್ರಿ
ಹ್ಮ್ ಪಾಪು ಇಡ ಹಾ ಇಡ್